ಚ ಇಷ್ಟೇ ಅ ಹ ನಪ್ಪದಕ್ಕೆಂತ ಕುಂಚೆನ ಅದ್ರಾಗ ಆರಿಫ್ ಮಲ್ಲಿಕ್ ಅಂತ ಕುಂಚನಿ
ಹ್ಮ್ ಆರೀಷ್ ಮಲ್ಲಿಕ್ ಅಂತಾನೇ ಬಂದಿದ್ದೇರಿ
ಹ್ಮ ಏನ್ ಮಾಡ್ಕೊಂಡ ಇರು್ೀವಿ ಊಟ
ಏ ಆಾರಿೀ ಇವತ್ತು ಡೇಟಾಗಿ ಎದ್ಬಿಟ್ಟಿನ ನಿನ್ನೆ ರಾತ್ರಿ ಇಷ್ಟು ಮನೆಗ್ ಆಯ್ತಲ್ಲ ಅನ್ನೊಂದಊರಿ ಹೋಗಿವಿ ಮನೆಗೆ ನಾನು ಬಾಷ್ಟ ಹ ಹಾಸ್ಪಿಟಲ್ಂದ ನಾನು ಹಾಸ್ಪಿಟಲ್ ಹೋಗಿದ್ದೆ
ಹ್ಮ್
ಕೌಡ ಗು ಕೊ ಜ ಅಚಾರ
ಮುಜ್ಜು ಅಲ್ಲಿದ್ರ ಏನಾರ ದುಖ ಬರ್ತದಲ್ಲಾ ಏನಾರಕ ಅ ಗೋಡಂಬಿ ಅಕಿರಿ ಏ ಇನ್ನೊಂದು ನೋೊಪ ಏ ಚಲ
ಅಕೀಗ ಐದನೂರು ರೂಪಾಯಿ ಕೊಟ್ ಕಳಸ್ತೀನಿ ನಾನೆ ಪೊಕ್ಕ
ನಾನ್ ನಂದ್ರಪ್ಪ ಬರ್ತಳಿ ನಾನ್ ಹೇಳ್ತೀನಿ ಒಂದ್ ಎರಡ್ ಮೂರ್ ಸಾವಿ ಬಂತಂದ್ರ ಹ ವೇರ ನಮ್ದದೆಲ್ಲ ಉಳಿದ್ ಎಲ್ಲ ತೋರ್ಸನ್ ಗಿರ್ಸನ್ ಎರಡು ಮೂರ್ ಸಾವಿರ ಉಳು ತಪ್ಪ ಅಂದ್ರ
ಹ್ಮ್ ತಡಿ ಹಾಕಿ ಇನ್ನುೂ ಹೋಗಲ್ಲಂತ ಅಮ್ಮ ಕಳ್ಸಲ್ಲನ ಕಟ್ಟ
ಕಳ್ಸ ಕಳ್ಸದ ಗಳ್ಸದ ಪ್ರಶ್ನೆ ಅಲ್ಲ ಅ ಯಾವಾಗೂ ಕವಟ್ಟ ನಮ್ಮತ್ರ ಜಾಸ್ತಿ ರೊಕ್ತಿದ್ದಾಗ ಒಂದ ಎರಡ್ ಸಾವಿರ ನೀ ಮಾಡ ನಾನು ಕೊಡ್ಬೇಕ ನ ಸರಿಯ ಬಡ ನೀಿನ ಕೊಟ್ಟಿ ಅಂತ ನೀನ್ನ ಸರಿ ಹೇಳಳ್ಕ್ಯಾ
ಎಲ್ಲಿ ನಿನ್ ಕಡೆ ಎಲ್ಲಿಂದ ಬಂದು ಅಂತಳ ನನಗೆ ಆಾರಿ ಕೊಟ್ಟ ನಂ
ಹಾ ನಾನ್ ನೀ ನೀ ಅನ್ನನ ನನ್ನ ಹೆಸರು ಹೇಳಿನ ನೀ ಹೇಳಿ ನನ್ನ ಹೆಸರು ನಡದಿದ್ದೇನೆ ನಾನ್ ಕೂಡ ಬರದ ಬರಂಗಿಲ್ಲ ಹಂಗ ಅವರು ಇನ್ನು ಏ ಮುಜುಗರ ಪಟ್ಕಂತಾರೆ ಅಂದ್ರೆ ಇಏ ಐನೂರು ಏಳ್ನೂರುೂಪ ಅ ಆದ್ರೆ ನಡತಿದ್ದೆ ಎರಡ್ ಸಾವಿರ ಮೂರ್ ಸಾವಿರದ ದೊಡ್ಡಕ ಆಗುತ್ತತಾ ನಮಕ್ ಅದು ಸನ ರೋಕ್ಕಾ ನೀ ಏಡ ಅರಿ ಕೊೋಟ್ಟ ನನ್ಗ್ ನನ್ಗ್ ಕೊಟ್ಟಿದ್ದತ ನನ್ಗ ಏನು ಬ್ಯಾಡಿಿಗೆ ಸದ್ಯ ಇಕಂತೀನ ಆತಾ ಮತ್ತತ್ ಇ್ ಮಾಡ್ತೀವಿ ತುಾ ಅಂತ ಅ ನನ್ನ ಕಾಣಲ್ಲ ಅದ್ರ ಬಗ್ಗೆ ನೋಡು ಬಾಬ್ಬಿ ಅಂತಷ್ಟ ತಿ ಗೋಡಂಬಿ ಇಂತವುಏನಾರ ಅಂದ್ರೆ ಚಲ ಚಲೋದು ರೊಟ್ಟಿ ಪಲ್ಯ ಇನ್ನು ನ ಹಾಕಿ ನೋಡಜು ಹಾಕಿ ಬೇಿಸಿ ಚೆನ್ನ್ ಊಟ ಮಾಡಿದ್ರೆ ಹುಡ್ಗಿದ ಇದಾಗತ್ ರಜು ಹೌದಾ ತಳಿಕಾಲು ಇಂತ ತಿನ್ನೋಾನ
ಹ್ಮ್ ಹ್ಮ್ ಅರ್ತ ಆಯ್ತಪ್ಪಾ
ತೇಲಿ ಕಾಲು ಮಟನ್ನು ಮಟನ್ ತರ್ಸ ಜಾಸ್ತಿ ಇದು ಜಾಸ್ತಿ ಬೆಶ ಯ ಇಲ್ಲಿ ನೀನ್ ಏನ್ ಹೇಳನ್ಕ ಇಲ್ಲಿ ಬಂದಿದ್ಲಲ್ಲ ಆಾಕೆ ಅಡಕ ವಾರದಾಗ ನನ್ ಪೋಯ್ತು ನನಗ ವಾರದಾಗ ಮೂರ್ ಸತಿ ಮಟನ್ ನೋಡು ಅಂದ್ರೆ ಎಲ್ಲಾ ಬಂತಾವ್ರ ತೆಳ ಕಾಲ್ ಬಂತು ಮಟನ್ ಬಂತು ಆ್ ಕಲಜ ಟೈಪ್ ಇದು ಬತಾವ ಅವ ಮಟ್ಟೆ ಮೂರು ಮೂರ್ ಟೈಪ್ ಮೂರು ವಿಾ ಒ ಒಂದ್ ಐತವರ ಮಟನ್ ತಂದ ಇನ್ನು ಅದ ಒಂದ್ ಮಾ ಬುದುರೆಂಗ ತಿಳಿಕಾಲ.
ಹ್ಮ
ಬಾಬಾ ಹಂಗ್ ತರ್ದಿದ್ದಾಮ ಆಮೇಲೆ ನಯ್ತಲ್ಲ ಆ ರೊಟ್ಟಿ ಪಲ್ಯ ಅದಏನೇನೋ ವಿಚಿತ್ರ ವಿಚಿತ್ರ ಪಲ್ಯ ಮಾಡ್ ಲಕ್ಕಿ ಮಟನ್ದಾಗ ಅದು ಒಂದು ಆಮೇಲೆ ಚಿಕನ್ ಅಂತ ಚಿಕನ್ ಅಲ್ಲಿ ತೊತಂತಿನ್ನೊವಾಗ. ಅಲ್ಲಿ ಡಿಪ್ಲಮ ಇಂತವೆಲ್ಲ ಏನು ಗೊತ್ತಿಲ್ಲ ಕ್ರಡಿಂಗ್ಂಗ ಡಿಪ್ಲೊ ಕಾಲೇಜಗ್ ಹೋದ್ ತಕ್ಷಣ ಎರಡು ಗಂಟೆಗೆ ಬಂದ್ಬಿಡ್ತಿದ್ದೆ ಐವತ್ತು ಚೀಲ ತೌಡ್ ತುಂಬಿತಿದ್ದೆ ಐವತ್ತು ಚೀಲ ತೌಡ್ ತುಂಬಿ. ಆ ನೂರ ಐವತ್ತ ಅಂದ್ರೆ ಎರಡ್ನೂರ್ ರೂಪಾಯಿ ಬರ್ತಿತ್ತಪ್ಪಾ. ಅಂದ್ರೆ ಒಂದ್ ಯಾ ಒಂದು ಅಂದ್ರೆ ಮುನ್ನೂ ರೂಪಾಯಿ ಬರ್ತಿತ್ತು ನಮ್ಮಪ್ಪ ನೂರು ರೂಪಾಯಿ ತಗಂಡು ನಂಗೆ ಯರಡ್ ರೂಪಾಯಿ ಕೋಡ್ತಿದ್ದ. ಒದ ಅದು ಅದ್ರ ಏನ ನೀರನ್ನು ತರ್ತಿದ್ವಿ ಇಂಥವೆಲ್ಲ ಮಾಡ್ತಿದ್ವಾಗವು ಪೆಗ್ಗು ಕನು ಖುಷಿ ಅದಾವಾ
ಹೌದ ನೀನ್ ಫಸ್ಟ್ ಟೈಮ್ ಏನೊ ಮೊಬೈಲಯಿಂದ ಎಟ್ಲ ಮುಂದೆ ಬಾತ್ರೂಮ್ ವಕೋ ಬಿಟ್ಟಿದ್ದಲ್ಲ ರೀ ನೀನು. ಇವರು ಚುವಡಗಿದಾಗ.
ಹಾ ನಾವ ಅದ ಮನಿ ಅಲ್ಲದ ಚಳುವಳಗದಾಗಲ್ಲ. ಉಚ್ಮೆಂಟ್ಲ ಅಲ್ಲ ಕೋಸರಪ್ಪನ ಮದುವಿ ದಿನ ಅಲ್ಲ. ಎಲ್ಲೇಳು ಇದ್ರಾಗದು ಏಯ್. ತಡ್ಕಂದ್ರೆ ತಡ್ಕಂತಿರ್ಲಿಲ್ಲ ಇಲ್ಲಿ ಗೊತ್ತಾತನ ಇದ್ರಾಗ ರಿಯಾನ ಒ ಇತ್ತು ಇದಕ್ಕ ಹೋಗಿದ್ವಲ್ಲ ನೋಡಾಕ ಅಲ್ಲಿ ಅದು ಅ ಅಲ್ಲಿ ಹೇಳಕ್ ಕುಂತಿ ಯಾವ್ದ ಎನ.
ಅಯ ಅಲ್ಲಿದುನು ಹೌದು ಅಲ್ಲಿದ್ದು ಇನ್ನೊಂದು ಚಳುವಡಿಗೆದ ಕೊಟ್ಟಿ ನೀನು.
ಚಳುವಳಿಗಿದ ಕೊಟ್ಟೀನಿ ಎರಡ್ ಸಾವಿರ ಕೊಟ್ಟೀನಿ ಎರಡ್ ಸಾವಿರದ. ಒಂದೂರ ಎಷ್ಟ ಕೊಟ್ಟಿದ್ದೆ ಒಟ್ಟು ಫೋನ್ ಇಂದ ಕವರಗ ಇಟ್ಕೊಂಡು ಕೊಟ್ಟಿದ್ದೆ. ಅದು ಕೊಟ್ಟಿದ್ದೆ ಇನ್ನೊಂದ್ ಗೊತ್ತಾನ ಅವಾಗ ನಾ ಎದುಕ್ ಕೊಟ್ಟಿದ್ದನಿ ಗೊತ್ತ ನಿ ಅ ರೊಕ್ಕ ಕೋಡದ ಎದಕ್ ಕೊಟ್ಟೆ ಗೊತ್ತಾ ನಿನಗೆ.
ಐದನೂರು ರೂಪಾಯಿ ಕೊಟ್ಟಿದ್ದಲ್ಲಾ
ಐನೂರ ಅಲ್ಲ ಐನೂರ ಅಲ್ಲ ಏಳ್ನೂರ ನೆನಪ ಐತೆ ನನಗ ಬಡ್ತೀ ಈ ಹಿಟ್ಟಿನ ಡಬ್ಬಿತ್ತು ಹುಬ್ಬಳ್ಳಿ ಗೊಗಿ ಸಣ್ಣಿಂದು ಡಬ್ಬಿ ತಂದಿದ್ದೆ ಅದು ಎದಿಕ್ ಕೊಟ್ಟಿದ್ದೆ ಅಂದ್ರೆ ಹೇಳ್ತಿನ್ ನೋಡ್ ಕೇಳಿಲ್ಲಿ. ಇಲ್ಲಿ ನಿಮ್ ಬಗ್ಗೆ ಮಾತಾಡ್ಕೊಂಡ್ ಬಿಟ್ರು ಯಾಕಂದ್ರೆ. ಆಕಿಗೆ ಊಟದ ಚಿಕನ್ ಅಂದ್ರೆ ನೀವು ಅಲ್ಲಿ ಹೋದ್ರೆ ಮನೆಗೆ ಇದ್ರಲ್ಲ ತಾತ ಸತ್ತಿದ್ನಲ್ಲ ಅದೇ ನೋವುದಾಗ ಇನ್ನ ಅದ ಪಾಪ ನೋವದಾಗ ಹೊರಗೆ ಬಂದಿರಂಗಿಲ್ಲ ಇವರು. ಅದ್ರಾಗ ಅದ್ರಾಗ ಪಾಪ ಅವರು ನುಸಾನ್ ಅಪ್ಪ ಅವರು ಏನ ಕೆಸಕ್ಕೆ ಹೋಗಿ ಹೋಗ್ಬ ಬಿಟ್ರಲ್ಲ ಹೆಂಗಾರ ಹೋಗರೆನೋ
ಮತ್ ಭಾಷ ಕೆಲ್ಸಕ್ಕೆ ಕೇಳಪಿ ಅರಿಶ ಅಂತ ಹಾಕಿ ನುಕ್ಸಾನ ಫೋನ್ ಹಚ್ಚಿದ್ದ ಅ ಅದು ಒಂದ್ ಚಿಂತಿ ನೀನು ನೀನು ಅದ್ರಾಗ. ತಿನ್ನಿಸ್ತಿದ್ದೆ ಜಬ್ಬಿ ತಿನ್ನುತ್ತಿದ್ದೆ ಇಲ್ಲಿ ಬಂದಾಗ ಪಾನಿಪುರಿ ಅಂತ ಈ ರೊಕ್ಕನ್ ಇರಂಗಿಲ್ಲ ಅದ ಚಿಕನ್ ಮಾಡಿದ್ರೆ ಅಂತ ನೀವ ಆಕೆನ ಬಂದು ಅಂಗಡಿಗೆ ಹೋಗಿ ಬಂದು ಜಗಳರ್ ಬೇಸ್ ಇದು ಮಾಡಿ ಹೋಗಬಿಟನಲ್ಲ ಅದು ಒಂದು ನನ್ನ ಮಸ್ಸಿಗೆ ಕುಗ್ಗಿ ಬಿಡ್ ಅದಕ್ಕ ಏನಪ್ಪಾ ಹಿಂಗತೆ ಆದ ನೀ ಬರೀ ಫೋನ್ ಹಚ್ ಫೋನ್ ಹಚ್ ಫೋನ್ ಹಚ್ಚಿ ನಿನ್ ಕಾಯ್ ಕೊಡು ನಿನ್ ಕಾಯ್ ಕೊಡು ನಿನ್ ಕೈ ಕೊಡು ಅಂತಿದ್ದಾನ ನಾನು. ಅವ್ರ ಜೊತೆ ಯಾರ ಜೊತೆ ಮಾತಾಡ್ತಿಲ್ಲ ಭಾಷತಿ ಮಾತಾಡ್ತಿರಲ್ಲಿಲ್ಲ ಅವ್ರರು ನ ಕಲಿ ಮಾಡತಿದ್ದ ರೀತಿ ಮಾತಾಡ್ತ ಷ್ಟ ಅ ಅದಕ್ಕೆ ಒಂದೆರಡು ದಿನ ಕೆಲ್ಸ ಮಾಡಿದ್ ಇಲ್ಲಿ ಸಾವಿರ ರೂಪಾಯಿ ಮಾಡಿದ ಆ ಒಂದು ಎರಡ್ ಸಾವಿರ ರೂಪಾಯಿ ಇಸ್ಕಂಡೆ. ಒಂದು ಮುನ್ನೂರ್ ನಾಕ್ ರೂಪಾಯದೆ ನನ ಬಸ್ ಚಾರ್ಜ್ಗಗಾತು ಸಾವಿ ರೂಪಾಯ ಭಾವಗ್ ಕೊಟ್ಟ ಒಂದ ಸಾವಿರ ರೂಪಯದಾಗ ಒಂದ ಏಳ್ನೂರು ನಿನ ಕೊಟ್ಟಿದ್ದೆ ಅವತ್ತು ಎಲ್ಲಾರೂ ಇದ್ರಲ್ಲ ಮಂದ್ಯಾಗ ನನಗ್ ಕೊಡಕ್ಕ ಅವಾಗ ಎದರಿಕ ಆಗ್ತಿತ್ತು ನನಗ ಯಾರ ಪರಿಚಯ ಇದ್ದಿಲ್ಲ ಅಷ್ಟು ಅವರು ಆಶಾ ಗೀಶ ಅವ್ರು ಯಾರನ್ನದ ಗೊತ್ತಿಲ್ಲ. ನೀ ಪರಿಚಯ ಇದ್ದಿ ನೀನೇ ನೀನ ಅಲ್ಲ ಅವ್ವ. ಕಡಲ್ಲರ ಯಾರರೊ ಬಂದಿದ್ರಲ್ಲ ರುಬಿನವ ಆಶವ್ವ ಅಮೀದ ಉಸುರಿದ್ರ ಅದು ಮತ್ತೆ ಅವ್ರ ಇದ್ರ ಏನ್ರ ಕೊಟ್ರ ಏನ್ ಏನ್ ಅಕ್ಕಿ ಏನ್ಂತಾರೆ ಅದು ಒಂದು ಭಯಿತ್ ನನ್ಗೆ. ಮತ್ ನಮ್ಮಪ್ಪ ನಮ್ಮಮ್ಮ ಅವರು ಇದ್ರು ಅವ್ರರು ಇಷ್ಟ್ರೀ ಕಣ್ ತಪ್ಪಿಸಿ ಅಜಬಬೆದ ಅಡು ಕಣ್ಣ ತಪ್ಪಿಸಿ ನೀನ್ ಕೊಡ್ಬೇಕಂದ್ರೆ. ಏನಾರ ಮಾಡ ಕೊಡ್ಬೇಕ ಅಂದಂಗ ಹಂಗ ಕರದ್ನ ಸೆಲಿಬಿ ತೆಕ್ಕಂಡಂಗ ಮಾಡಿದ್ವಿ ಸಲ್ಬಿ ತಕ್ಕಂದ ಮಾಡಿ ನಿನ್ಗೆ ಅದ್ರಲಿ ಇಟ್ ಕೊಟ್ಟೆ.
ಹ್ಮ್
ಏನೋ ಖುಷಿಪಾಡ್ರಿ ಏನೋ ಕಷ್ಟಪಟ್ಟ ದುಡ್ದ ಮಾಡಿದ್ವಲ್ಲ
ಹೌದ ಅದ್ ನೆನ್ಪೈತ್ ನನ್ ಕೊಟ್ಟಿದ್ದು ಹೌದು ಚಿರೋಡಿಗೆ ತಂದು ಕೊಟ್ಟೆಲ್ಲ
ಹಾ ಚಿರೋಡಿಗೆಡೆ ಕೊಟ್ಟಿದ್ದೆ ಅದು ಕೊಟ್ಟಿದ್ದು ಮತ್ತೆ ನೀನು ಮತ್ತೆ ನೂರು ರೂಪಾಯಿ ನಾನೂರು ರೂಪಾಯಿ ಇ ಇದ್ರಾಗ ಬಂದಿದ್ವಲ್ಲ ಎರಡು ಮೈಲಿ ಬದಿ ಆತ್ರ ಕೊಟ್ಟಿದ್ದು ಅದೆಲ್ಲ ಏನ್ ಎರಡ್ ಎರಡು ಸಾವಿರ ಮೂರ್ ಮೂರ್ ಸಾವಿರ ಈಗ ನೋಡಿ ಎಷ್ಟಷ್ಟು
ಓ ಇವಾಗ ಅವಾಗ ಹೆಂಗ್ ಮಾಡ್ತಿದಯಲ್ಲ ಹೂ ರಿ ಭಯಂಕರ ದೊಡ್ಡ ರೊಕ್ಕ ನೀನ್ ಕೇಳ್ದಲ್ಲ ಅದು
ಏಳ್ನೂರು ಎಂಟನೂರು
ಇದು ರುಕ್ಷಾನ್ ಮರಾಗ ಐತಲ್ಲಾ ಮೂರ್ ಸಾವಿರ ರೂಪಾಯಿ ನಾನೆ ಇಟ್ಟುಕೊಂಡಿದೆ ಹದಿನೈದು ಸಾವಿರ ರೂಪಾಯಿ ಬಂದಿತ್ತ ಹದ್ನೆಂಟ ಅಲ್ಲ ಹದ್ನೆೆಂಟ ಹಾತೊಂಬತ್ತು ಇಪತ್ ಇಪತ್ತು ಸಾವಿರ ರೂಪಾಯಿ ಬಂದಿತ್ತು ಮುಯ್ಯ ಹಲೋ ಬಂದಿತ್ತಲ ಹ್ಮ ಅಷ್ಟು ಯಾರ್ ಸಾವಿರ ಮೂರ್ ಸಾವಿರ ರೂಪಾಯಿ ನನ್ ನನ್ ಕಡೆನೆ ಇರ್ತದ್ದು ರೊಕ್ಕ ಕೊಟ್ಟೆಲ್ಲ ನಾನ ಅಮ್ಮಗ ಖರ್ಚು ಮಾಡಿ ನಾನೇ ಅದು ದೊಡ್ಡ ದೊಡ್ಡು ಅಮೌಂಟ್ ನೋಡ ನನ್ ಅವಾಗ ಅಮ್ಮಗೆ ಹೇಳದ್ದೇ ಇರ್ತಾಗ ಕಡೆನ ಇಟ್ಕೊಂಡಿದ್ದ ಅಮೌಂಟ್ ಆಮೇಲೆ ಹೇಳಿದೆ ಅಮ್ಮುಗ
ಮನೆ ಸಾಲ ಮನೆ ಸಾಲ ಮನೆ ಸಾಲ ಇತ್ತು ಬ್ಯಾಂಕ್ವರ್ಗೂ ಕಟ್ಬ ಅಂತ ನಮ್ಮ ಅಪ್ಪ ಕಳಿಸನ್ನ ನಮ್ಮ ಅಪ್ಪ ಬ್ಯಾಂಕ್ ಇರೋಗ ಕಟ್ಬಿ ನಾನ್ ನ್ ಮಾಡೀನಿ ಹತ್ತು ಸಾವಿರ ರೂಪಾಯ ಕಟ್ಟದ ಎಂಟ ಸಾವಿರ ಕಟ್ಬಿಡಿನಿ
ಹವಾ
ಎರಡ್ ಸಾವಿರ ರೂಪಾಯ ನಾ ತೊಂಡಿನನ ಡ್ರೆಸಿಂದು ಹುಚ್ಚಿಗೆ ಒಂದ್ ರಿಪೋಟ್ ಕಳಿಸವರೇ ಈಗ ಸಿಟ್ಟ ಬಂದ್ಬಿಡ ನನಗೆ ತೌಡ್ ತುಂಬಿನಿ ಒಂದೊಂದ ದಿವಸಕೆ ನೂರು ನೂರು ಚೀಲ ತೌಡ್ ತುಂಬಿದ್ರುನು ಒಂದು ವಾರಡ್ ತುಂಬಿದ್ರು ತಂನಕೊದ್ನಾನ್ನ ಒಂದು ರೂಪಾಯ ಕೊಟ್ಟಇಲ್ಲ ಕೋಡ್ ಕೊಡ್ತೀನಿ ನಾನ್ ಕೊಡ್ತಿನಿ ತಕೊ ನಿನಗೆ ಯಾಕೆ ಈಗ ತಕ ಆಗ ತಕ ಮಾಡಿಬಿಟ್ಟ ಸಿಟ್ಟು ಬಂದು ಮಾಡಕೊಂಡ್ ಬಿಟ್ಟಿನಿ ಆಮೇಲೆ ತಿದ್ದ್ ಬಿಟ್ಟಿನಿ ಅಲ್ಲಿ ಹೋಗಿ ಹತ್ ಸಾವಿರ ಕಟ್ಟಿ ಅಂತ ಜಗಳ ತಗೆದುಬಿಟ್ಟನ ಬ್ಯಾಂಕ್ ಜತೆ ಮತ್ತೆ ಆಮಲೆ ನಮ್ದ ತಪ್ಪಿತ್ತು ಯಾಕ ಇಲ್ಲಿ ಬಂದಂದು ಬೈಯರ್ ಹೇಳಿ ಇಂತವಲ್ಲ ಅಲ್ಕಡೆ ಕೆಲ್ಸ ಮಾಡ್ತೀನೆಲೆ ಅಂತ ಬಾ ಬಾಯ್ ಸಿಕಂಗ್ ಬೈದ ನಮ್ಮ ಅಪ್ಪ ಅವತಿಂದ ಕೊಡ್ಬಿಟ್ಟೆ ಮಾಡ್ಲ ಸಿಟ್ಟುಬದುಬಿಟ್ಟಿತು ನನಗೆ ಬಾಳ ಸಿಟ್ನಾಗ ಮಾಡ್ಬಿಟ್ಟೆ ಅವತ್ತು ಅವತ್ ಮಾಡಿದ ಮತ್ತೆ ಒಳ್ಳೆ ಮರೆತು ಮುಂದ್ ತಿಂಗಳು ನನಗೆ ಕಟ್ಟಸಿದ ಮ ಮೂವತ್ ಸಾವಿ ರೂಪಾಯಿ ಕಟ್ಟ ಬಂದ್ವು ನನ್ನ ಬ್ಯಾಂಕಿಗೆ ನಾನು ಮಾಡಿ ಬಟ್ ನನಾಗ ಈಗ ಗೊತ್ತಾತು ಬಿಟ್ಬಿಟ್ಟನ ಎಲ್ಲ ಬಿಟ್ಬಿಟ್ಟ ಚಂದೇ ಮಕನ್ ತೋಡ್ಬ
ಅಲ್ಲೇ ಬಿಡ್ತಾನ್ರಿ ಅಲ್ಲೇ ನಮ್ಮ ಮನೆಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಮೇಲೆ ಇಟ್ಟಿರ್ತಾಳ ತೊಣಂಗಿಲ್ಲ ಹೋಲ್ ಬಿಡ ಅಂತಿರ್ತೀನಿ ಮನಗ್ ಮನಗ್ ಅಷ್ಟು ನೋಡು ಯೂಸ್ ಮಾಡದ್ ನಾವು ಅವಾಗ ಸಾಯತಿದ್ವಿ ರೊಕ್ಕಕ್ಕ ಇವಾಗ ಎದುಕ್ಕು ಇಲ್ಲ ತಗೊಲ್ಲ ಭಾ ನಮ್ಮ್ ಭಾಷೆಕ ಕೊಡ್ತಿದನಲ್ಲ ಕೊಟ್ಟುಬಿಡ್ತೀನಿ ನಾನು
ಅದ್ ನಾನ್ ಹೇಳ್ತನಲ್ಲ ಜಗ್ಗ ನಾನ ರೊಕ್ಕ ನೀನ್ ಯಾವಾಗ ಕೇಳಿದ್ರ ನ ಅವಾಗ ಜಗ್ಗ ಹಾಕಿದ್ದ ಹಾಕಿತಿನಿನಲ್ಲ ರೊಕ್ಕ ಅವಾಗ ಕ್ಲಿಕ್ ಆತ ಮುಗಿತು ನನ್ನ ಮಕ್ಕಳ
ಹ್ಮ್ ಅದ ಅದು ನನಗೆ ಇದು ಒಂದು ಕಳ್ಸಿಕೊಡಪ್ಪ
ಹ್ಮ್ ಕಳಿಸ್ತನಿ ತಡಿ ಕಳಿಸ್ತೀನಿ ತಕೋಲ್ಲ ಕಳ್ಕೊಂಡು
ಹ್ಮ್ ಇಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡಲ್ಲ ನನ್ಗೆ ಹೇಳ್ಕೊಡು ಫ್ರಿಸ್ಟ್ ಒಂದ್ ಆರು ತಿಂಗಳು ಏಳು ತಿಂಗಳು ಅರ್ಥ ಮಾಡ್ಕಂತನಿ ಅದನ್ನ
ಹ್ಮ್ ಆಮೇಲೆ ಇನ್ನೊಂದು ಅದು ನೀನ್ ಐಫೋನ್ ತಕೊಂದ್ಯಾಪ್ಪ ಅಂದ್ರೆ ಸಪೋರ್ಟ್ ಮಾಡಲ್ಲ ಅದು ನೆನಪಿಟ್ಟಗ ಆ ಲ್ಯಾಪ್ಟಾಪ್ನಾಗ ಮಾಡ್ಬೇಕಾಗತ್ ನೀನ್
ಅಯ್ಯೋ
ನೋಡ್ತಾರೆ ಅದೇನು ಸಿಸ್ಟಮ್ ಸಪೋರ್ಟ್ ಆಗುತ್ತೆ ನನಗಂತ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸಪೋರ್ಟ್ ಆಗಲ್ಲ ಅಂತ ಕೇಳಿದಿನಿ ಮೊನ್ನೆ ಬಂದಿದಾಗ ಅದು ಗೊತ್ತಿಲ್ಲ ಪಕ್ಕ ಗೊತ್ತಿಲ್ಲ ನನಗೆ ಸಪೋರ್ಟ್ ಆದ್ರ ಆಗ್ಬಹದು ಸಪೋರ್ಟ್ ಐಫೋನ್ ನಾಗ ಇನ್ನೊಂದು ತಥರ್ಡ್ ಪಾರ್ಟಿ ಆಪ್ಸ್ ಎಡಿಟ್ ಮಾಡೋದು ಕ್ಯಾಪ್ ಕಟ್ಟು ಗಿಪ್ ಕೊಟ್ಟು ಏನಿದೆಯಲ್ಲ ಸತ್ರು ಸಪೋರ್ಟ್ ಮಾಡಲ್ಲ ನೆನಪಿ ಚಾರ್ಸಿೀ ಬರ್ತ ಬರ್ತೈ ಬರ್ತತಿ ಹ ಇಲ್ಲ ಇಲ್ಲ ಇಲ್ಲ ಅ ಬಿ ಮಟ್ ಕಟ್ಟಂಗಿಲ್ಲ
ಕೇಳ್ರ ಅದಂದು ಟ್ರೇಡಿಂಗ್ಳಗ್ ಬತಾರೆ ಐಫೋನ್ ಮೊಬೈಲ್ ಅ ಅ
ಕೇಳ ನನ್ ಮಗ ನನಗೆ ನನಗ್ ಗೊತ್ತಿಲ್ಲ ಬಟ್ ನಾನನ್ ಸಿ ನ ಇದ ಪ್ರಕಾರ ಹೇಳ್ತಾ ಇದನಿ ನಾನ್
ಹ್ಮ್ ಕೇಳಣ ಮತ್ತೆ ಯಾರ್ ಎಕ್ಸಿಡೆಂಟ್ ಅದಾಗಂತಾರ ಕೇಳ
ಈ ಸದ್ಯ ರೋಗತ ತೆಗಿದ್ರ ನಾನೇ ಸುಮ್ಮನೆ ಹಾಕ್ತಾಡ್ಬೇಕು ಬಟ್ ತಿಕೊಂಡಂದ್ರೆ ಒಷ್ಟ್ನ ಇತಾರಲ್ಲ ಕೇತೀನಿ
ಹ್ಮ್ ಇವತ್ತು ಹುಡುಗ ಬಂದಿತ್ತಾ ತೇಜಸ್ವಿನಿ ಕೆಲ್ಸಕ್ಕ ಹಲೋ ಬಂದಿತ್ತಾ ಹುಡುಗಿ ಅವ್ರ ಮನೆಗ್ ಫೋನ್ ಹಚ್ಚಿದ್ರು ಹೋಗ್ಯಳ ಇವಾಗ ಏನ ಅವ್ರಮ್ಮಗ್ ಆರಾಮಿಲ್ಲ ಅಂತ ಹಾಸ್ಪಿಟಲ್ ಎಮರ್ಜೆನ್ಸಿ ಅಂತೇಳಿ ಹೋಗ್ಯಲ್ಲ ಹಲೋ
ಪಾಪ ಬಿಡು ಮತ್ತೆ ಕೆಲ್ಸ ಇತ್ತ ಉದಾ ಮತ್ತೆ ಏನ್ ಮಾಡ್ಬೇಕು
ರೂಮ್ಾಗ ಹೋಗ್ಬೇಕದನ್ ಅಕ್ಕಿ ಹಚ್ಚಿದ ಫೋನ್ ಇಲ್ಲಾಂದ ಅಕ್ಕಿ ಕೂಡ ಮಾತಾಡ್ಕಂಗ ಗೊ್ ಹರ್ತಿ
ಕರೆಕ್ಟ್ ಮತ್ತೆ ಅ ಮತ್ತತ್ ಹೆಂಗಜು ಇದ್ ಮಾತಾಡಿದ್ ರೊಕ್ಕ ಬಡತ ನೋಡವ ನನಗ ಏನಿಲ್ಲ ಅದೇ ನಂಗೆ ಅಂಸ್ಬುತ್ತ ಒಬೈನೂರು ಗೊತ್ತಾಗ ನಮ್ ಏನ್ ದಾಡಿ ಆಐೈತಿ ನ ನಾವು ನಿ ಉದ್ರ ಕೊಡ್ತೇವಿ ಯಾವವುದೇ ಮಾಡ ಅಂತ ಅದನ್ನ ಇದಕಾರ ಬರ್ತರಾ ಮಾತಾಡಿದಿಲ್ಲ ಸುಮ್ಮನೆ ನೆನಪಾಯತ ನಂದ್ ಸಲ ಮಾತಾ ನವತ್ತೈದು ನಿಮಿಷ ಮಾತಾಡ್ತತಿವಿ ನಾವು ಆದ್ರೆ ಇದ್ರಾಗ ಒಡ್ರ ರೊಕ್ ಬರ್ತಲ್ಲ
ಒಂದು ಐಡಿಯಾ ಆ ಮಾಡಬಡ್ದ್ ಈಗ ಶೋರೂಮ್ಲ್ ಹೊರ ಬರ್ತತ್ ನ ಫೋನ್ ಹಚ್ಕ ಗ ಅಚ್ಚಿ ಮನೆಗ್ ಹೋಗತಾನ ಒಂದ್ಸರಿ ಮಾತಾಡ್ತೇನೆ ಏನಂದ್ರೆ ಬಾಷ ಪೇಟ್ರೋಲ್ ಬಂಕ್ ಲಿ ಬುಡತ ಅವ್ ಅಚ್ಚಿಗೆ ಬಂದ್ಬಿಟ್ಟವಿ ಮಾತಾಡಕಂತ ಬಂದಬಿಟ್ಟ ನನಗೆ
ಹ್ಮ್ ಹೌದ ಅದು ಒಂದು ಹ್ಮ್
ಮತ್ತೆ ಕೆಲ್ಸ ಮಾಡ್ಕೆಂತ
ಇಲ್ಲಿ ಮಧ್ಯಾಹ್ನ ಒಂದ್ ಸೆಷನ್ ಆಗತ್ತಾ ಮಧ್ಯಾಹ್ನ ಒಂದ್ ಸೆಷನ್ ಆಗತ್ತಾ ಒಂದ್ ಊರಿಂದ ಅರ ತಾಸ ನೀ ಎರಡ್ಷನ ಮಲ್ ಮುಗಸಾನ ಎಡ್ಷನ ಹೋಗ್ತ ಬತ ಹೋಗ್ತ ಒಂದ ಸೀಷನ್ ಬರ್ತ ಒ ಸೀಷನ್ ಅಲ್ಲಿ ಅಂದರಡ ಸಾಯಂಕಾಲ ಅಂತರಡದ ಸ ಸ ಕತಾರೋಣವ ಆಯ್ತವಾರರೆ ಮಾಡ್ ಬಿಡ ಮ ಇಪ್ಪತ್ತ ಸಿದ್ಧ ಮಾಡ್ಬಿ ಎಲ್ಲ ಕೆಲ್ಸ ಗಿಲ್ಸ ಮುಗಿಸ್ಕಂಡ್ ಕುತ್ಬುಡಕ
ಎಷ್ಟು ಚಿಂತೆದ ನಿಂಗ
ಹಾ
ಎಷ್ಟು ಚಿಂತೆ ಅಂದ್ರೆ ಬಹಳ ಚಿಂತೆ ನಿಂಗೆ
ವಾಗ ನನಗ ನ್ ಚಿಂತ ನನಗ ಏನ್ ಚಿಂತಿಲ್ಲಪ್ಪಾ ನನ್ಗ ನ್ ಚಿಂತಿರುತ್ತೆ ನೀನ್ ಒಳ್ಳೆ
ಅಲ್ಲಾ ಚಿಂತೆ ನನ್ ಚಿಂತೆ ಜಾಸ್ತಿ ನಿನಗ ನೀ ಮುಂಚೆ ಐತಲ್ಲ ನನ್ನೇ ಅ ಇದನ್ ಮಾಡಿಲ್ಲ ಫೋನ್ ಹಚ್ಚಿದ್ದೆಲ್ಲಿ ಮುಂಜಾನೆ ಹೌದೆಲ್ಲ
ಹೇ ಅದ ಕಚ್ಚಿಲ್ಲ ನಾನ್ ಹೇಳೋದ ಸ್ವಲ್ಪ
ಹಚ್ಚಿದ್ದಿಲ್ಲ ಮುಂಜೆಲ್ಲ ಒಂದ್ ಮಾತ್ ಹೇಳದು ಹ್ಮ್ ಅಚ್ಚಿ ಇಲ್ಲ ನನ್ಗ್ ಗೊತ್ತಿಲ್ಲ ಒಟ್ಟು ನನ್ಗೆ ನನ್ಗೆ ಅನ್ಸಾಯತು ಅಚ್ಚಿ ಅಂತ ಹೇಳಿ
ಏ ಅಚ್ಚಿನ್ ತ ತೂ ನಿನ್ಫೋನಿಗೆಗ ಅಚ್ಚಿನ್ ಭಾಷಾ ಭ ಫೋನ್ನಲ್ಲ ನಿನ್ ಪೋನಿಗೆ ಹಚ್ಚಿತ್ತು ನಾನ ಹ ನಿನ್ ಫನಿಗೆ ಹಚ್ಚಿದ್ದ ನಿ ಅವ ಎತ್ ಮಾತಾಡಣ
ಹ್ಮ್
ಎದಕ್ಕಚ್ಚಿದ ನಾ ಎದಕ ಹಚ್ಚಿದ್ದೆ ಅ್ರ ಹುಡುಗಿರಾಮತ ಇ ಇದನ್ ಕೇಳಕ್ ಹಚ್ಚಿದ್ದೆ ನಾನ ಅವಾಗ ನಂದೇನ್ ಪ್ಲಾನ್ ಗೊತ್ತ ಅವ್ರೆಲ್ಲ ರ ಹೋಗಿರ್ತಾರ ಏನ್ ಏನ್ ಅತ್ ಏನ್ ಅಂತ ಕೇಳಕಕ್ಸತ ಅವನೇ ಹತ್ಬ ಬಿಟ್ಟ ಅದಕ್ ಅವನ ಕೇಳ್ಬಿಟ್ಟ ಇದು ಮಾತಾಡಕಚ್ಚಿದ್ದಿಲ್ಲ ನಾನು ಈಸ ಮುಂದಚ್ಚಿದ ಅದಕ್ಕೆ ಏನಾಯ್ತು ಅದು ಇನ್ನೆ ಬ್ಲಡ್ ಗಿಟ್ಟ ಏನೇನ ಅಂತವಾಗ ಕೇಳಿಸ್ತಿಲ್ಲ ನಿಗೆ ಕಾಳೆಗ ಅ ಸಮನ್ ಸುಮ್ಮನೆ ಆಗಿಬಿಟ್ಟೆ
ಹ್ಮ್ ಬ್ಲಡ್ ತಕೊಂಡಾರ ಆರ್ ಸಲ ತಕೊಂಡಾರಂತ ಚೆಕ್ ಮಾಡ್ಯಾರಂತ ತಪ್ಪ ಆರಾಮ ಆದ್ರೆ ಸಾಕತಿ ಎಷ್ಟಾರ ಹತ್ತು ಸಾವಿರತಗೊಂಬಂದ ಆಾಕ
ಅದು ಗಂಡ ಕೊಟ್ಟು
ಹ್ಮ್ ಗಂಂಡ ಬರ್ತಾನ ಇವತ್ ನೋಡಿ ಎಡ್ ದಿನ ಅಡ್ಮಿಟ್ ಮಾಡ್ತಾರಂತ ಅಂದ್ರ ಎಲ್ಲ ಬರ್ತನ ಅಂದಾರ ಇವತ್ ಬರ ಕತ ನ
ಬರ್ತಾರ ಅಣ್ಣ ಹ್ಮ ಸರಿ ಹ್ಮ ಬಷ ಹತ್ ಬಿಡ್ಬೇಕು ಅಂದ್ರ ಯನ್ ಬರ್ತನ ಮಾಡ್ಯಂಗ ಕಾಣಲ್ ಬಿಡೋರು
ಏನು
ತೇ ಮಡ ಕಾಣ ಬ
ಕತ್ತಡ ಡೌಟ್ ನ್ನು ಏನಾಗುತ್ತೆ ಅ
ನಾವ ೇನ್ ಮಾಡೋಣ ಒಂದ್ ಎಡ್ ವಾರ ಬ ಬಿಟ್ಟ ಬರ್ತನ್ ಬಾರೆ ಅವೋಗ್ ತರ್ಸೊಂಡ ಬಂದ್ ಬಿಡ ಮತ್ತೆ ರ ರೊಕ್ಕ ರೊಕ್ಕ ಜೋಡ ರೊಕ್ಕ ಹಾಕ್ ಇದ್ರ ಒಂದೇ್ರ ಒಂದ್ ಐದಾರ್ ಸಾವಿರ ರೂಪಾಯ ಬರ್ತೈತಿ ಒಂದ ನಂದಂದು ಒಂದ್ ಐದರ್ ಸಾವಿರ ತೋಡ್ಸನಾ ಹ ಹೇಳ
ಅದೇ ಫಸ್ು ಇದು ತೋಷ ಮಾಡ್ಬಿಡಮ ಸ್ಕಿಮ್ ಕ
ಂದ ಉಳಕಿದ್ದ ಆಮೇಲೆ ಏ ನೋಡ ನಮ್ ಹೇಳಿದ್ರ ಮಾ ನಾ ಹೇಳಷ್ಟ ಕೊಡ್ತಿಲ್ಲ ಆ ಜೀವಿನ